ಹಲೋ ಏನೆಲ್ಲ ಬ್ರೋ ಇಲ್ಲೇ ಹೊರಗಡೆ ಇದ್ದ. ಹೇಳಿ ಬ್ರೋ
ಹ್ಮ್ ಮತ್ತೇನ್ ಸಮಾ ಹೇಳಿ ಯಾವು ಯಾವ್ ನಿಮ್ದು.
ನಮ್ದು ಈ ಕಡೆ ಸುರ್ಪುರು.
ಹಾ.
ಹಾ ಬ್ರೋ ನೀವು.
ನಮ್ದು ಈ ಕಡೆ ಬೂದನೂರು ಬ್ರೋ ನಮ್ದು
ಬೂದ್ನೂರ್ ಹಂಗೆ ನಮ್ ಪಕ್ಕನ ಅಲ್ಲ ಅಲ್ಲೇ ಆಲ್ದಡ್ ಸೈಡ್ ಬೂದ್ನೂರ್ ಇಲ್ಲ ಬ್ರೋ ಹಾ ಬ್ರೋ ಇಲ್ಲೇ ಸನ ಸನ ಇದ್ರ ಅಲ್ಲ ಬ್ರೋ ಬ್ರೋ ನೀವೂನು ಹಾ ಬ್ರೋ ಅವಾಗ ಬರ್ತ. ನೀವು ಸುರ್ಪುರ್ಕೂ
ಹಾ.
ನೀವ ಶಾಪುರ್ ಸನತ್ತಲ ಬ್ರೋ ನಿಮ್ಗೆ.
ಹ್ಮ್.
ಹಾ ನಿಮ್ಗೆ ಸುರಪುರ ದೂರ ಆದ್ದ ಅಂಜದ.
ಹಾ
ಹಾ ಬ್ರೋ ಮತ್ತೆ ಏನು ಹೊಲ್ದಲ್ಲಿ ಏನ್ ಹಾಕಿದ್ರಿ ಈಗ.
ಹೇಳ್ಬೇಕು ನೀವೇನ್ ಹಾಕಿದ್ರ.
ನಾವು ಈ ಸಾರಿ ಹತ್ತಿ ಮಾಡಿಬಿಟ್ಟಿವವಿ.
ಹ್ಮ್.
ಹ ಬ್ರೋ ಅದೇ ಎತ್ತುಗಳು ಅಗಿದವು ಈ ಸರಿ.
ಹ.
ಅದ್ಕ ಹತ್ತಿ ಮಾಡಿಬಿಟ್ರಿ ಈಗ ನಮ್ಮ ಪಪ್ಪ ಅವರ.
ಹ್ಮ.
ಹಾ ಬ್ರೋ ನೀವು
ನಾವು ಏನಿಲ್ಲ ಬ್ರೋ ಸುಮ್ನೆ ಕುಂತಿದೀವಿ
ಹ ಬ್ರೋ ನೀವು ಅದು ಹೊನದುರ್ಗ ಕೋಟೆ ಸುರ್ಪುರ್ ಕೋಟೆ ಆದದ ನೋಡಿರ.
ಹ್ಮ್.
ವೆಂಕಟಪ್ಪ ನಾಯಕ.
ಹ್ಮ್.
ಹಾ ಬ್ರೋ ಮತ್ತೇನು ಬ್ರೋ
ಮತ್ತೇನಿಲ್ಲ ನೀವು
ನಾವ ಏನಿಲ್ಲ ಬ್ರೋ ಇಲ್ಲಿ ಹೊರಗಡೆ ಬಂದೆನಿ
ಹ್ಮ್
ಇದ್ದೆ ಬ್ರೋ
ಹಾ ಹಾ ಹಾ
ಹ ಬ್ರೋ ಏನೆಲ್ಲ ಬ್ರೋ ಹೆಂಗಾದ್ರ ವಾಲಿಬಾಲ್ ಅದು ಆಡಿದ್ರೆ ನೀವು ಬೂದ್ನೂರ್ ಟೀಮ್ ಅಂದ್ರೆ ಅನ್ಸ್ತಾರೆ
ಹ್ಮ್ ನೀವು
ನಾವ ಕೋ ಕೋ ಆಡಸ್ತಾರೇ ಬ್ರೋ ಈ ಕಡೆ
ಹ್ಮ
ಹಾ ಬ್ರರು ಅಷ್ಟೇ ನ ಆಡ್ಸಲ್ಲ ವಾಲಿಬಾಲ್ ಆಡ್ಸ್ರ ಅಷ್ಟೇ ಅದೊ ಕ್ರಿಕೆಟ್ ಟೂರ್ನಮೆಂಟ್ ಇರ್ತಾರ ರಾಜ ಗೌಡ ಅಂತರ ಅವರು
ಹ್ಮ
ಅಲ್ಲಿ ಬರರು ಕ್ರಿಕೆಟ್ ಟೂರ್ನಮೆಂಟ್ ಇಟ್ಟಿರ್ತಾರೆ ಹ ಕ್ರಿಕೆಟ್ ಟೂರ್ನಮೆಂಟ್ ಆದ್ರ ತರ ಅಲ್ಲಿಯ ಜಾಸ್ತಿ ಟೂರ್ನಮೆಂಟ್ ತರಕಾರಿ ಹೌದು
ಹ ಮತ್ತ ನಮ್ಮ್ ಕಡೆ ಏನ್ ಇಲ್ಲ
ಹಾ ಬ್ರೋ ಅವೇ ಕ್ರಿಕೆಟ್ ವಾಲಿಬಾಲ್ ಅಂದ್ರ ಸಾಕತ್ ಆಡ್ತಾರಂತ ಬೋದನಲ್ಲಿ
ಹ್ಮ
ಹ್ಮ್ ಈಗ ಆಡ್ತ್ರ ವಾಲಿಬಾಲ್ ಅದು ನಮ್ಮ ಸುರಪುರ್ ನಾಯಕ ನಮ್ಮ ವೆಂಕಟಪ್ಪ ನಾಯಕ ಇಕಡೆ ಹ್ರ ಎಷ್ಟನೇ ಕ್ಲಾಸು
ಫಸ್ಟ್ ಇಯರ್ ಫಸ್ಟ್ ಇಯರ್
ನಾ ಫ್ರಿಸ್ಟ್ ಫ್ರಿಸ್ಟ್ ಇಲ್ಲಿ ಮಾಡಿದ್ ಅಡ್ಮಿಷನ್ ಅಡ್ಮಿಶನ್ ಎಲ್ಲಿ ಆ ಬ್ರೋ ಆ ಅಡ್ಮಿಷನ್ ಏನ್ ಮಾಡಿದೀರ
ನಾವು ಇದ್ದ ರ ಶಾಪುರ್
ಹಾ ಶಾಪುರಗ ಏನ ಸೈನ್ಸಾ ಆರ್ಟ್ಸ್ ಹ ಬ್ರೋ ಹ್ಮ್
ಏ ನಾವುನ ಹಾ ಇಲ್ಲೇ ಇರೋದು
ಹ ಬ್ರೋ ಸೈನ್ಸ್ ಮಾಡಿದ್ರ ಅರ್ಟ್ಸ್
ನಾವ್ ಹ
ಹ ಬ್ರೋ
ನಾವ ಆರ್ಟ್ಸ್ ಮಾಡಿವಿ
ಆರ್ಟ್ಸ್ ಹ ಬ್ರೋ
ಹ್ಮ.
ಹಾ ಊಟ ಬ್ರೋ
ಆಯ್ತು ನಿಮ್ದು.
ನಮ್ದು ಆಯ್ತು ಬ್ರೋ.
ಹ್ಮ್.
ಮಸ್ತ ಕಾ ಕಾಲೇಜ್ ಕಲತ ಹೋಗಿದಿವಿಲ್ಲ ಅಲ್ಲೇ ಟಿಫಿನ್ ಆಗಿತ್ತು
ಹ್ಮ್.
ನಾ ಫ್ರೆಂಡ್ಸ್ ಅವರು ಕಲ್ತ ಎಲ್ಲಾರು ಹೋಗಿದ್ದೀವಿ ಊಟಕ್ಕೂ ಬ್ರೋ ಎಗ್ ರೈಸ್ ಎಗ್ ರೈಸ್ ತಿನ್ನಕ್ಕೆ ಹೋಗಿದ್ದೀವಿ
ಹ್ಮ.
ಹೌದು ನೀವು.
ಹ.
ನೆಟ್ ವರ್ಕ ಕೇಳಿಸ್ತಿದೆ ಇಲ್ಲ ನೆಟ್ ವರ್ಕ್ ಬರ್ತಿಲ್ಲ
ಕೇಳಿಸ್ತಿದೆ ಕಟ್ಟಿ ಮೇಲೆ ಅಂತಾ. ಹ್ಮ. ಹ್ಮ್ ಹ.
ಅ ಬ್ರೋ
ಏನ್ ಮಾಡ್ತಾದೀರ.
ಏನಿಲ್ಲಾ ಬ್ರೋ ಇಲ್ಲೇ ಹೊರಗಡೆ ಇದ್ದ. ಇದ್ದಿವಿ ನಾನ್ ನಮ್ಮ ದೋಸ್ತರು
ಹಾ.
ಹಾ ಬ್ರೋ ನೀವು.
ನಾವ ಇಲ್ಲೇ ಕೂತಿದ್ದಿ
ಹ ಬ್ರೋ ಶಸಿಗಿಸಿ ಏನ್ ಗದ್ದೆ ಶಸಿ ಅದು ಹಾಕಲ್ಲ ನಿಮ್ ಕಡೆ
ಹ್ಮ್ ಹ್ಮ್
ಕೌಳಿ ಗೆದ್ದೆ ಅದು ಅಂತಾರಲ್ಲ
ಹ್ಮ
ಅದೆಲ್ಲಾ ಹಸ ಹಾಕ್ತರತಾನೆ ಹೊಲ್ದಲ್ಲಿ ಹಲೋ
ಅವಗೇ ನೋಡಿ ಈಗೇನ್ ನೋಡ್ತಾರ್
ಹಲೋ ಶಶಿ ಎ ನಡ್ಸ್ತರ್ತಾನೆ ಕೌಳಿ ಕೌಳಿ ನಡ್ಸ್ತಾರ ಹೌದ ನಮ್ಮೂರಾಗ್ ಮಾಡಸ್ತಾರ್ ಕೌಳಿ ಅದು ವರ್ ಮಸೊರದು ಟ್ಯಾಕ್ಟ್ರ ಎಲ್ಲ ಹೊಡಿತಾರೆ ಅಲ್ಲಿ ನಿಮ್ಮ ಗದ್ದೆಲಿ
ನಮ್ಮಲ್ಲಿ ಕೂಡ
ಹಾ ಬ್ರೋ ನಮ್ಮಲ್ನು ಹಾಗೆ ನೋಡ ವರ್ಮಾಸೊ ಸೂರದು ಅದೂ ಹಂಗ ಹಿಂಗು ಆಗೆ ಹೋಗ್ಯದು
ಹಲೋ ಏನ್ ಮಾಡ್ತ ಇದೀರಾ ಏನ್ ಮಾಡ್ತ ತ ಇದೀರಾ
ಏನಿಲ್ಲ ಆರ್ಟ್ಸ್ ಮಾಡಿದೆವ ನಾವು ಹಲೋ ಬ್ರೋ ಮತ್ತೇನಿಲ್ಲ ಬ್ರೋ ಮತ್ತೇನಿಲ್ಲ
ಮತ್ತೆ ಏನ್ ಹಾ ಹಾ ಹೇಗಿರದೆೇ
ಚೆನ್ನಾಗಿದೆ ಬ್ರೋ ಬ್ರೋ ನೀವು ಹಲೋ
ಹ್ಮ್
ಹ ಬ್ರೋ ನಾವನ್ ಇಲ್ಲೇ ಹೋಗಿದೀವಿ ಪೋಸ್ಟ್ ಮ್ಯಾನ್ ಬಲ್ಲಿ ಬಸ್ ಪಾಸ್ ಹಾಕಕ್ಕೆ
ಹ್ಮ ಮತ್ತೆ
ಅದು ನೆಟ್ವರ್ಕ್ ತೋತಿಲ್ಲ ಹಂಗ ಹಿಂಗ ಅನಕುಂತಿರು
ಹ್ಮ್
ನೆಟ್ವರ್ಕ್ ತೋಲಾಗಿತ್ತು ಅದಕ್ಕೆ ಹಿನ ಈಗ ಹೋಗಿ ಹಾಕ್ಸೋನ ಬಂದೆ ಅದ್ರಿಂದ ಒಂದ್ ವಾರ ಕಾಯಿದಿವಿ ಪಾಸ್ ಬರಾತ್ತಕ
ಹ್ಮ್ ರೀಚಾರ್ಜ್ ಇಲ್ಲ ಇದಕ್ಕ ರೀಚಾರ್ಜ್ ಇಲ್ಲೊ ಹಾ ಏನಿಲ್ಲ ಆದ ಇಲ್ಲ ತ್ತೇನಿಲ್ಲ ಬ್ರೋ ನೀವು
ನಾವು ಹೋಗಿದ್ಯೋವ ಬ್ರೋ ಇದು ಬಸ್ ಪಾಸ್ ಅದಕ್ಕೆ ಹಾಕಾಕ್
ತಿಂಡಿ ಏನೋ ಬತ್ತಪ್ಪ ಹೋಗತೇನ್
ಹಾ ಬ್ರೋ ನೀವು
ಹಾ ಬ್ರೋ ಮತ್ತೆ ಊರು ಏನ್ ಮಾಡಕತ್ತಿ ಚೆನ್ನಾಗಿದ್ದೀರಲ್ಲೋ
ಹೂ
ಮತ್ತೇನ ಸಮಾಚಾರ
ಮತ್ತೆ ನಿಲ್ಲ
ಹೂ ಡಾನ ಹಾ ಹೇಳ ಬ್ರೋ.
ಮತ್ ಏನಿಲ್ಲ ಬ್ರೋ ಇಲ್ಲಿನ್ ಲೈಟ್ ಹೋಗಿದೆ ಏನ ಎಲ್ಲಾ ಸಮಸ್ಯೆ ಇದೆ. ಕಡೆನಾ. ಹಾ ಬ್ರೋ ಲೈಟ್ ಹೋಗಿದ
ಹೂ
ಅದೇ ಬ್ರೋ ಇಲ್ಲಿನ್ ಲೈಟ್ ಹೋಗಿದೆ ಎಲ್ಲಾ ಕರೆಂಟ್ ಅದೆಲ್ಲಾ ಹೋಗಿದೆ ಈಗ. ಹಾ ಬ್ರೋ ನೀವು.
ಶಪ್ರು ಅಷ್ಟ ಮತ್ತೆ ಇಲ್ಲಿಂದ ನಿಮ್ಗೆ.
ಇಪ್ಪತ್ತೈದು.
ಇಪ್ಪತ್ತೈದಾ. ನಮ್ಗೆ ಜಾಸ್ತಿ ಮೂವತ್ತ ಆಗುತ್ತೆ ನಮ್ಗೆ ಕಳ್ಳಿಂದ ಹಲೋ.
ಹೂ
ಕೆಲ್ಸ್ಟಿಲ್ ಬ್ರೋ ಯಾಕೆ ನೆಟ್ವರ್ಕ್ ಬರ್ತಿಲ್ಲ.
ಹೂ
ಹಾ ಬ್ರೋ ಅದೊಂದು ನೆಟ್ವರ್ಕ್ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಇಲ್ಲೊಂದು ಊರಲ್ಲಿ.
ಹಾ.
ಬಾಳ ಏರ್ಟೆಲ್ ಸಿಮ್ ನಿಂದ ಜಿಯೋ ಗೆ ಬಾಳ ಬರ್ತಿದ್ದಾರೆ ಅದಕ್ಕೆ ನೆಟ್ವರ್ಕ್ ಒಂದ ಬರ್ತಲ್ಲ ಅದೊಂದು ಪ್ರಾಬ್ಲಮ್ ಇದೆ. ಏರ್ಟೆಲ್. ಏರ್ಟೆಲ್ ಮೊನೆ ಬಂದ್ ಮಾಡಿ ಬಿಟ್ಟಿರ್ತರಲ್ಲ ಬ್ರೋ ಸಿಮ್ಮು.
ಹೂ
ಹಾ ಬ್ರೋ ಮತ್ತೆ ನೀವು.
ಹೊಯ್ತಿರ ಹೊರಗಡೆ ಈಗ ಟಿಪ್ಪಿನ್ ಏನ್ ಮಾಡಿದ್ರೆ ಮಧ್ಯಾಹ್ನ.
ಏನಿಲ್ಲ.
ಹಾಂ ಬ್ರೊ ಒಂದ್ ಬೈಕ್. ತೋಬೇಕ್ ಅಂತ ಮಾಡಿದೀವಿ ಒಂದ ಆರ್ ಎಕ್ಸ್
ಹ್ಮ್.
ಎ ಅಮೌಂಟ್ ಎಷ್ಟ್ ಬುತ್ ಇರ್ಬೇಕು ನಿಮ್ಮ. ನಿಜ ಅದ ಹೇಳಿ ನೋಡವ
ಒಂಬತ್ತು ಲಕ್ಷ.
ಒಂಬತ್ ಲಕ್ಷ.
ಬಾಳ್ತ ಅಂದ್ರ ಅಂದ್ರ.
ಹಾಂ
ಹೌದು ಬ್ರೊ ನೀವು
ನಾವು ಏನಿಲ್ಲ
ಹಾ ಬ್ರೋ ತಗೋಬೇಕು ತಾನೆ ನೀವೊಂದು
ಒಂದ್ ಯಾವುದು ಬಿಸ್ನೆಸ್ನಾಗ ಅಲ್ಲಿ ಸೇರ್ಕೊಂಡ್ರ ಅಮೌಂಟ್ಗೆ ಜಾಸ್ತಿ ಆಗುತ್ತೆ
ಹ್ಮ್
ಬಿಟ್ಟು ಏನಾನ ಒಂದ ಜಾಬ್ ಮಾಡಬೇಕು
ಹಾ
ಅವನ್ ಜಾಬ್ ಮಾಡಿದ್ರೆ ಹಂಗಾದ್ರೆ ನಾನ ತಕಬೋದುಪ್ಪ ಇಂಜಿನಿಯರು ಏ ಡಾ ಪೊಲೀಸ್ ಆದ್ರೆ ಏನಾನ ಒಂತ ಮಾಡ್ಬೋದ ಅಂತಯತ ತ್ತ
ಹ್ಮ
ಹಂಗನ ಆತ ಇಲ್ಲ ಬ್ರವು ಆಮ್ಮ ಆಮ ಕಟ್ ಕ್ಯಾಶ್ ಕೊಟ್ಟ ಒಂದ ಗಾಡಿ ತಗೋಕ್ಂತ ಮಾಡಿದೀನ ಒಂದು
ಹ್ಮ್
ಅದಲ್ಲಿ ಒಂದ್ಿವ್ಸ ಹತ್ತಿ ಒಂದ ದಿವ್ಸ ಅ ಶಶಿ ಅ ಐತೆ ನಮ್ ಕಡೆ ಕಳೆ ಅಂತಾರೆ ಕಡೆ
ಹಾ
ಕೌಳಿ ಅದು ಹಾಕಿದೀವಿ ಅದ್ರ ಎಲ್ಲ ಅಮೌಂಟ್ ರೈತರ ಮಾಲ ಬಂತಂದ್ರ ತೊಬೇಕ ಅವಾಗ ಒಂದು
ಹ್ಮ್.
ಹೌದು ನೀವು.
ಕೌಳಿ ಅದ. ಸಸಿ ಹಾಕಿದೀರಾ ನೀವು.
ಹ್ಮ್.
ಹಾ ಅದೇನ ಕೇಳಿ ಬ್ರೋ. ಅ ಕೇಕ ಜಾಸ್ತ ಆಯ್ತ ನಮ್ಮ ಹಳ್ಳಿಗೆ. ಶಾಲಾ. ಅಕಡೀ ಬೆಂಗ್ಳೂರು. ಬೆಂಗ್ಗಳೂರ್ ಕಡೆ ನಾವ್ ಹಿಂಗ ಈ ತರ ಭಾಷೆ ಅಡಿದ್ರೆ ನಮ್ನೆ ಯಾರು ಇದು ಮಾಡ್ಕ ಅವರು
ಹಲೋ
ಹಾಂ ಹೇಳಿ ಬ್ರೊ
ಹಲ್ ಏನ್ ಮಾಡ್ತಾ ಇದಿರಾ
ಏನಿಲ್ಲ ಬ್ರೋ ಇಲ್ಲೇ ಹೊರಗಡೆ ಇದ್ದೀವಿ
ಯಲ್ಲಿದ್ರೆ
ಇಲ್ಲ ಶಾಲೆ ಬೆಲ್ಲಿ
ಹಾ ಹಾ
ಅವರು ಹೇಳಿ ಮತ್ತೆ ನೀವು
ಮತ್ತೇನಿಲ್ಲ ನೀವ್ ಹೇಳ್ಬೇಕಿಗ
ಹೇಳಿ ಬ್ರೊ
ಹಾ ಅಲೋ
ಹಾ ಹೇಳಿ ಬ್ರೊ
ಏನ್ ಮಾಡ್ತಾ ಇದ್ರ ಅಂತ
ಇಲ್ಲ ಇಲ್ಲೆ ಹೊರಗಡೆ ಇದ್ದ ಈಗ ಊಟದ್ ಟಿಫಿನ್ ಟೈಮ್ ಆಗಿದೆ ಈಗ
ಹ್ಮ್
ಅದಕ್ಕೆ ಬ್ರೋ ಹ್ಮ್ ಮತ್ತ ಹೆಂಗಬ್ರ ನೀವು ನೋಡ
ನಮ್ದು ಏನಿಲ್ಲ
ಅವರು
ಹ್ಮ
ಹಾ ಹೇಳಿದ್ದು ಹಾ ಹೇಳಿ
ಏನ್ ಮಾಡ್ತಾ ಇದೀರಾ
ಏನಲ್ಲ ಬ್ರೋ ಇಲ್ಲಿ ಗಿಡ ನಾಡ್ತಿದ್ದೇ ಒಂದ ಸಸಿ
ಹ್ಮ್
ಇಲ್ಲ ಒಂದ ನಮ್ಮ ಅಮ್ಮತ್ತನ ಗಿಡ ಅದು ಹೂವಿನ ಗಿಡ ನಾಡ್ಸಕೊಂತಿದ್ವಿ
ಹಾ ಹಾ
ಪರಿಸರ ಆ ಮಾಡ್ಬಾರಡ್ದು ಅದಕ್ಕೆ ಹಚ್ಚಂತ ಬೇಸ್ಗೆ ಬಂತಂದ ತಾನೆ ಕೂಡಕ್
ಹ್ಮ್ ಹ್ಮ್
ಅದಕ್ಕೆ ಹಚ್ಕೊಂಡ ಕುಂತಿದ್ದೇವಿ ಇಲ್ಲಿ ಹೊರಗಡೆ
ಹ್ಮ ನ ನಿಲ್ಲ ಹ್ಮದು
ಹ್ಮದು ಮತ್ತೆ ನಾಳೆ ಹೋಗ ಅಕ್ಕ ಕಾಲೇಜ್ಕ
ಹ್ಮ್ ನೀವು
ನಾವು ಹೋಗಬಕ್ ಬ್ರೋ ನಾಳೆ
ಹ್ಮ್ ಹ್ಮ್ ಮತ್ತೆ ನ್ ಮಾಡ್ತಾ ಇರೋದು
ಮತ್ತೆ ಏನಲ್ಲ ಬ್ರೋ
ಹ್ಮ ನವು ಏನಿಲ್ಲ
ಹಾ ಬ್ರೋ
ಹ್ಮ್ ನಿಮ್ದು
ನಮ್ದು ಏನಿಲ್ಲಾ ಬ್ರೋ ಇಲ್ಲಿೇ ರಾತ್ರಿ ನೀರ್ ಕಟ್ಟಕ್ ಹೋಗ್ಬೇಕು